ಡ ನಿಮ್ಮ ನಿಮ್ಮ. ಪಾದಾರ ಬಿಂದಗಳಿಗೆ ಕೋಟ್ಯಾನು ನಮಸ್ಕಾರ. ಗುರುಜಿ ಹ ಹ ಗುರುಜಿ ಊಟ ಮಾಡಿದ್ದೀರಾ ಗುರುಜಿ.
ಹಕ್ರ. ಹಾ ಊಟ ಆಯ್ತ್ರಿ ಹಾ ನಮ್ದ ಆಯ್ತು ನಿಮ್ದು.
ನಮ್ದು ಆಯ್ತ್ರಿ ಮತ್ತೇ ರೀ ಮನಲೆೆಲ್ಲಾ ಆರಾಮಿದ. ಇದಾರ ಮನೆಗ್ ಫೋನ್ ಹಚ್ಚಿದ್ರ ನಿಮ್ಮ ತಂದೆ ತಾಯಿ ಯೋಗಕ್ಷೇಮವನ್ನು ವಿಚಾರಿಸಿದ್ರ.
ಇಲ್ಲ ಇಲ್ಲ ಇಲ್ಲ ಅದು ನಿನ್ನೆ ಅವರೇ ಫೋನ್ ಹಚ್ಚ. ಹಚ್ಚಿದ್ರು ಸೊ ನಿನ್ನೆ ಮಾತಾಡವಿ. ಆದ ಕಾರಣ ಈಗ ನಾವು ನಮ್ಮ ಕಾಲೇಜ ಅಲ್ಲಿ ಸ್ವಲ್ಪ ಇವತ್ತೊಂದು. ಕಾರ್ಯಕ್ರಮ ಇತ್ತು.
ಇಲ್ಲ ಗುರುಜಿ ನೀವು. ನಿಮ್ಮ ತಂದೆ ತಾಯಿ ಯೋಗಕ್ಷೇಮವನ್ನು. ವಿಚಾರ್ಸ್ಕೊಳ್ಬೇಕ ಬಿಡಿ ಇವು ಎಲ್ಲಾ ದ್ವಿತೀಯ ಕೆಲ್ಸ. ಗಳು ಪ್ರಥಮ ಸ್ಥಾನ ನಮಗೆ ತಂದೆ ತಾಯಿಗೆ ಕೊಡ್ಬೇಕು ಗುರುಜಿ.
ಹ ನೀವು ಹೇಳಿದ್ರಲ್ಲಿ ಒಂದು ಕೇಂದ್ರ ಬಿಂದುವ ಇಿದೆ ಆದರೆ ಇವತ್ತು. ಅದು ಮರ್ತೋಯ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ.
ಹೌದೌದು ಗುರ್ಜಿ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ ಗುರ್ಜಿ ಏನು ಮಾಡಕಾಗ.
ಹಾಗಂತ ಅವ್ರ ಮೇಲೆ ಕಾಳಜಿ ಇಲ್ಲಂತೆಲ್ಲ ಓ ಆಗ್ತಿರ್ತ.
ಹೌದು ಹೌದು ಗುರುಜಿ ಈಗ ನಮ್ನ ಇಷ್ಟಿದ್ದ ಇಷ್ಟ. ಎಷ್ಟು ಮಠ ಬೆಳೆಸಿದ್ದಾರೆ ಗುರುಜಿ ಅವ್ರ ಬಗ್ಗೆ. ಇಷ್ಟು ಬೆಳಸ್ಯಾರ ಅಂದ್ರೆ ಇದ್ರ ಇದ್ರ ಮೇಲೆ ನಾವವು ಅವ್ರನು ಬೆಳೆಸ್ಬೇಕಕ್ ಗುರುಜಿ. ಹೌದು ಈಗ ನಮನವ್ರು ಬೆಳೆಸಾರ ಅಂದ್ರೆ ಅವ್ರನ್ನ ಬೆಳೆಸಿ ನಾವು. ನಮ್ನ ಹೆಂಗ ಮಗು ಇದ್ದಾಗ ಮಗು ತರ ನೋಡ್ಕೊಂಡಿದ್ದಾರ
ನಾವ್ ಯಾವದಾದ್ರು ಒಂದು ಒಳ್ಳೆ ಹುದ್ದೆಯಲ್ಲಿ ಕೆಲ್ಸ ಮಾಡಿ. ಅವರನ್ನು ಸುಖವಾಗಿ ಮನೆಯಲ್ಲಿ ಇರಿಸಿ. ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಈಗ ಮುಂದ.
ಹೌದು ಗುರುಜಿ. ನೀವು ಎಷ್ಟು ಶ್ರಮ ಪಟ್ಟು ನಿಮ್ಮ ನಿಮಗೋಸ್ಕರ ಅಲ್ಲದ್ರೂ ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಶ್ರ. ಶ್ರಮ ಪಟ್ಟು ಓದ್ಬೇಕು ಗುರ್ಜಿ ಓದಿ ಒಂದು ಒಳ್ಳೆ ಉದ್ಯೋಗವನ್ನು ತಗೋಬೇಕು ರೀ.
ಹಾ ಅದ ಅದಗೋಸ್ಕರ ನಾವು. ನಮ್ಮ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ನಮ್ಮ ಹಾರ್ಡ್ ವರ್ಕ್ ಅನ್ನು ನಾವು ಮಾಡ. ಟ್ಟಿದ್ದೀವಿ.
ಹೌದು ಗುರ್ಜಿ ನಾವು ಮಾಡ್ಬೇಕಂತ. ೂರ್ಜೆ ಆಗ್ತಾ ಇಲ್ಲ ನಮ್ ಕಡೆ ಹ್ಮ್.
ಟ ಇಲ್ಲಾಂತ ಬಿಟ್ಟು ಬಿಡೋದು ಅದನು ಯಾವುದೇ ದಾರಿ ಎಲ್ಲ ಅದು. ನಾವು ಸತತ ಪ್ರಯತ್ನ ಮತ್ತು.
ಹ್ಮ್.
ಮ್ಮೆ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ.
ಹೌದು ಗುರುಜಿ ಇದು ನೂರಕ್ ನೂರ್ ಸತ್ಯವಾದ ಮಾತು ನೀವು ಆಡ್ತಿರೋದು. ಬಾಳೆಯಾನು ಹೌದು ಹಿರಿಯರು ಒಳ್ಳೆ ಒಳ್ಳೆ. ಮಾತ್ ಸಂದೇಶಗಳು ನೀಡಿ ಹೋಗಿದ್ದಾರೆ ಗುರುಜಿ ಈಗಿನ ಪೀಳಿಗೆಗೆ.
ತಾ್ಮೆಗಿಂತ ತಪವೂ ಇಲ್ಲ ಕೇಳಬಲ್ಲವರಿಗೆ ಹೇಳ. ವನು ಸಲ್ಲ
ಬ್ಬೊಬ್ಬಬ ಎಂತ ಮಾತು ಗುರ್ಜಿ ಅದ್ಭುತವಾದ. ಮದು ನನ್ನ ಒಳ ಮನಸ್ಸು ಆ ಕೇಳಿ ಗುರುಜಿ ಹೇಳಿ ಗುರುಜಿ.
ತಾ್ಮೆಗಿಂತ ತಪ್ಪೋ ಇಿಲ್ಲ ಕೇಳಬಲ್ಲವರಿಗೆ ಹೇಳುವ ಏನು ಸಲ್ಲ ದುಷ್ಟ ಮನುಜರು. ಪೇಳುವ ನಿಷ್ಠೂರದ ತಾಳು ಕಂಗೇಡದ ತಾಳು ನೆಟ್ಟ ಸಸಿಫಲ ಬರುವ ತನಕ ತಾಳ. ತಾಳು ಶಾಂತಿಯ ತಾಳು.
ಹ್ಮ್. ಸರ್ವಜ್ಞ ಸರ್ವಜ್ಞ ನಾ ಗುರುಜಿ ಯಾರು ಅಕ್ಕ ಮಹಾದೇವಿ. ವಾದಿ ರಾಜ ಈ ವಾದಿ ರಾಜರು ಯಾರ ಗುರುಜಿ ನನ್ಗ್ ಗೊತ್ತಾಗ್ಲಿಲ್ಲ ಸೋರಿ.
ದಾಸರು ಅವರು ನಮ್ಮ ಕರ್ನಾಟಕದ ಶ್ರೇ. ಷ್ಠ ದಾಸರು ಹಾ. ಆದಿ ರಾಜರು ಅಂತ ಒಬ್ಬ.
ಮಹ ಜ್ಞಾನಿ.
ಹಾ ಜ್ಞಾನಿ. ಪಂಡಿತ ಅವರು ಹೇಳಿದಂತಹ ಮಾತು ಇದು. ಅಂದ್ರೆ ಆಗಿನ ಕಾಲದಲ್ಲೇ ಆಗಿನ ಕಾಲದಲ್ಲೇ ತಾಳ್ಮೆಯ ಬಗ್ಗೆ. ಎಂತೆಂತಹ ಶಬ್ದಗಳನ್ನು ರಚಿಸಿ ಒಂದು ಆ ಇದು ಬರ್ದಾರ ಅವರು.
ಈಗಿನ ಕಾಲದ ಯುವಕರಿಗೆ ತಾಳ್ಮೆ ಇಲ್ಲ ಗುರೂಜಿ. ಆಗಿನ ಕಾಲದ ಯುವಕ ಯುವಕಿಯರು ಮತ್ತು ಹಿರಿಯರಿಗೆ ಬಹಳ ತಾಳ್ಮೆ ಇದೆ ಯಾಕಂದ್ರೆ. ಈಗ ನೋಡಿ ನಾವ್ ಎಲ್ಲಿಗಿರ ಹೋಗ್ಬೇಕಂದ್ರೆ ನಮ್ಮ್ ಹತ್ರ ವಾಹನಗಳು ಇವೆ. ಅವ್ರ ಹತ್ರ ಅದ ಇರ್ಲಿಲ್ಲ.
ಇರ್ಲಿಲ್ಲ ಅವಾಗಿನ ಕಾಲದಲ್ಲಿ ಆವಾಗಿನ ಕಾಲದಲ್ಲಿ. ಎಷ್ಟೇ ಕಷ್ಟ ಇದ್ದರೂ ಎಷ. ಷ್ಟ ಕಷ್ಟಪಟ್ಟು ಅವರು ನಡೆದುಕೊಂಡೇ ಅವರ ಗುರಿಗಳನ್ನು ಅಥವಾ ಅವ ರು ಅಂದುಕೊಂಡ ಊರು ನಗರ ಮಾರ್ಗವನ್ನು ತಲುಪಿ ಇದರು ಆದಕ್ಕೆ ಕಾರಣ ಏನು ಅವರ. ತಾಳ್ಮೆಯ ಅವರ ದೇಹದ ಪರಿಶ್ರಮ ಹಾ
ಆರ ಇಟ್ಟಮ ತಿಂದಮ ಬೆಟ್ಟಮ ಕಿತ್ತ ಹ ಮತ್ತ. ಮೊಟ್ಟ ಮೊದಲ . ಇದು ಆದ್ಯತೆ ಆಹಾರಕ್ಕೆ ಕೊಡಬೇಕು ಆರೋಗ್ಯ. ಚೆನ್ನಾಗಿದ್ರೆ ನಾವ್ ಚೆನ್ನಾಗಿರ್ತಿವಿ ಗುರುಜಿ ಹಾ ಗಟ್ಟಿ ಆಹಾರ ಗಟ್ಟಿ ಪದಾರ್ಥ ತಿಂತಿದರು. ಈಗಿನ ಪದಾರ್ಥದಂಗೆ ಪೀಜಾ. ಬರ್ಗರ್ ಮಿಯೋನಿಸ್. ಚೋಮ ಚೋಮ ಚಾಪ್ ಚಾಪ್ ಹ್ಮ ಗೋಪ್. ಪಾಪ್ ಮೊಮೋಸ್ ಪಾನಿಪುರಿ ಗೋಬಿ ಇಂಥವ. ಹಾ ಹೌದು ಗುರೂಜಿ ಹೌದು ಅವಾಗೆಲ್ಲ ಎಲ್ಲಿ. ಪಾಪ ಅವವಾಗಿನ್ ಕಲ್ದಲ್ಲಿ ಎಷ್ಟು ಕಡು ಬಡ್ತಾನ ಇಂತ ಅಂದ್ರೆ ಹ್ಮ. ಒಂದು ಹೊತ್ತಿನ ಕೂಳಿಗಾಗಿ ಕೂಳಿ ಕೂಳಿ ಮಾಡ್ತಿದ್ರು ಗುರುಜಿ ಅವರು.
ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿಗೋಸ್ಕರ ಮೂರ. ಮೂರ್ ಮೂರು ವರ್ಷ ನಾಕು ನಾಲ್ಕು ವರ್ಷಗಳ ಕಾಲ ಆಳಾಗಿ ಜೀತ ಕೆಲ್ಸ ಮಾಡ್ಯಾರ ನಮ. ತಾತ ಮುತ್ತ ತಾತ ತಂದಿರು.
ಹೌದು ಗುರುಜಿ ಈಗನ್. ನಮ್ ತಾತ ಅಂದ್ರು ಪಾಪ ಅಷ್ಟೇ ಕಷ್ಟ ಪಟ್ಟಿದರೆ ಗುರೂಜಿ ಮೇಲ್ ಬರ್ಬೇಕಂದ್ರೆ. ಈಗ ನಾವು ಅವರು ಅಷ್ಟು ಕಷ್ಟಪಟ್ಟು ಶ್ರಮವಾಗಿ ಪಟ್ಟಿರೋದಕ್ಕೆ ನಾವ ಇಷ್ಟ. ಷ್ಟು ಸುಖವಿದ್ದ ಗುರುಜಿ ಮೂರತ್ತು ಊಟ ಬಟ್ಟೆ ಆಹಾರ.
ಬಟ್ಟ ಅವ್ರಿಗೆ ಎಷ್ಟ ಆಗುತ್ತೋ ಅಷ್ಟ್ ಮಾಡ್ಯಾರ.
ಅವ್ರ ಅವ್ರಗ್ ಏನಾಗುತ್ತೋ ಅದನ್ನ ಮಾಡಿದಿದ್ದಾರೆ ಗುರೂಜಿ. ಸೋಲನ್ನು ಒಟ್ಕೊಂಡಿಲ್ಲ ಅವರು ನಾವ್ ಚೆನ್ನಾಗಿರ್ಲಿ ನಮ್ಮ ಮಕ್. ಳ ಚೆನ್ನಾಗಿಲ್ಲ ನಮ್ಮ ಮೊಮ್ಮಕ್ಕಳ. ಚೆನ್ನಾಗಿರ್ಲಿ ಅಂತ ಅವರು ಮುಂದಿನ ಕಾಲಕ್ಕೆ ಯೋಚಿಸ ಹೌದು ಗುರೂಜಿ ಅದನ ಮೆಚ ರ್ಬೇಕು ನಾವು ಹ್ಮ್ ಹೌದು ಗುರೂಜಿ. ಇಂತಾ.
ಊರಲ್ಲಿ ನಾಯಕರು ದೊಡ್ಡವ್ರು ಅವರು ಇವ್ರು ನೂರ್ ಅಕರೆ ಹೊಲ ಎರಡ್ ನೂರ ಅಕರೆ. ಹೊಲಾ ಆತರ ಇರ್ತಾವ ಅವ್ರಷ್ಟ್ ಮಾಡ್ಲಿಕ್ಕಂದ್ರು. ಅವ್ರಿಗೆ ಎಷ್ಟ ಆಾಗುತ್ತೋ ಒಂದು ಎರಡು ಕ್ರೇನು ಮೂರು ಕ್ರೇನು ನಾಲ್ಕುಕ್ರೇನು
ಹೌದು ಅದರಲ್ಲಿ ಅದರಲ್ಲಿ ನಾವು ಕೇಳ್ತಿೀವಲ್ಲ ಗುರುಜಿ ಒಂದೊಂದು ತಾತರು ಇರ್ತಾರಲ್ಲ ಒಂದೊಂದು ಹಿರಿಯರು ಅವರು ನಾನಾ ರೀತಿ ಚಟಗಳಿಗೆ ಒಳಗಾಗಿ ಫಲ ಮಾರಿದೆ ಅಂತ ಇವೆಲ್ಲ ಮಾಡಬಿಟ್ಟು
ಹಾ ಅಂತವು ಕೇಳಿವಿ ಒಬ್ಬ ಒಬ್ಬೊಬ್ಬರಿಗೆ ಹದಿನಾರು ಸುಳು ವೇಷೆಯರು ಮ ಇಪ್ಪತ್ತು ವೇಷ್ಯರು ದಾಸಿಯರು ವೇಷೆಯರು ಅಂತವನು ಕೇಳಿದೀನಿ ನಮ್ಮ ಅಜ್ಜಿ ಅಜ್ಜ ಅವರು ಕೆಲವು ಕತೆಗಳನ್ನು ಹೇಳಿದ್ದಾರೆ ಅವರಕ್ಕ ಪೂರ್ತಿ ಜೀವನದಲ್ಲಿ ನಡೆದಂತ ಅವರ ಸ್ನೇಹಿತರಾಗಲಿ ಅವ್ರ ಗೊತ್ತಿರೋರು ಆಗಲಿ
ಹ್ಮ್ ಈ ರೀತಿ ಮಾಡಿದ್ರೆ ತಪ್ಪು ಗುರೂಜಿ ಈ ರೀತಿ ಮಾಡೋದು ಪಾಪ ಈ ಅವರು ನಮ್ಕ್
ಆ ರೀತಿ ಮಾಡಿ ಎಷ್ಟೋ ಹೊಲ ಮನೆ ಬಂಗಾರ ಒಡವೆ ಇವೆಲ್ಲವನ್ನು ಕಳ್ಕೊಂಡಿದ್ದು ಕೇಳಿದೀವಿ ನಾವು
ಹೌದು ಕೇಳಿದ್ದೇವು ಗುರುಜಿ ಹೊಳ ಮನೆ ಬಂಗಾರ ಈಗ ಮನೆಯಲ್ಲಿ ಸುಖ ಶಾಂತಿ ೇನ್ ಎಲ್ಸಲ್ಲ ಗುರ್ಜಿ ಹಂಗ ಮಾಡಿ
ಹಾ ಅದು ಅದು ತಪ್ಪುವುದು ಮನೆಯಲ್ಲಿ ಹೆಂಡತಿಯನ್ನು ಇಟ್ಟುಕೊಂಡು ಬೇರೊಬ್ಬ ಪರಸ್ ಸ್ತ್ರೀಯನ್ನು ನೋಡುವುದು ಅದು ತಪ್ಪುವ ಅದು ಆದ ಅರಲ್ಲಿ ಅವರು ಅಕ್ರಮ ಸಂಬಂಧವನ್ನು ಇಟ್ಟುಕೊಳ್ಳುವುದುದು ಮಹಾ ತಪ್ಪು
ಮಹತ್ಪ್ಪು ಗುರೂಜಿ ಈಗ ನೋಡೋದ ಏನು ಸಹಜ ಮಾನವನ ಮನಸ್ಸು ಚಂಚಲ ಮನಸ್ಸು ಆಗಿರುತ್ತೆ ಹಾ
ಬಟ್ ಮನಸ್ಸನ್ನು ಹಿಡಿದಿಟ್ಟುಕೊಂಡು ಒಬ್ಬಳೇ ಒಬ್ಬಳು ಸ್ತ್ರೀಯ ಜೊತೆ ಸಂಸಾರವನ್ನು ನಡೆ ಹಸುನಿಗುವುದು ಅದು ಪುರುಷನ ಧರ್ಮ ಮತ್ತು ಹಾ ಅದು ಪುರುಷತ್ವವನ್ನು ತೋರಿಸುತ್ತದೆ
ಹ ಈಗ ಒಬ್ಬೊಬ್ರು ಕೆಲವೊಬ್ರು ಮಾ ಮಾತಿಗೆ ಮಾತಿಗೆ ನೀಗ್ ಗಂಡ ಮಗ ಆದ್ರೆ ನಿನ್ ಅತ್ರ ಗಂಡಿಸ್ತಾನ ಇದೇಏನು ಒಂತರರಿ ಗಂಡಸ್ತನ ಅಂದ್ರೆ ಅದ ಅಲ್ರರಿ
ಗಂಡಸ್ತನ ಅಂದರೆ ಮಕ್ಕಳನ್ನು ಮಾಡ ಮಾಡುವುದು ಪರಸ್ತ್ರೀಯನ್ನು ಇಟ್ಟುಕೊಳ್ಳುವುದು ಮೂರು ಮೂರು ನಾಕು ನಾಲ್ಕು ಸ್ತ್ರೀಯರನ್ನು ತಾಳಿ ಕಟ್ಟುದು ಅದು ಗಂಡ ಸ್ಥಾನವ ಅಲ್ಲ ಒಬ್ಬಳ ಜೊತೆ ಇದ್ದು ಸಾರವನ್ನು ಕೊನೆ ತನಕ ತೆಗೆದುಕೊಂಡು ಹೋಗಿ ಅದನ್ನು ಅದು ಮುಗಿಸುವುದೇ ಅದನ್ನು ಇದು ಅನ್ನುವರು
ಹೌದು ಇದೇ
ಪುರುಷತ್ವ ಹಾ ಅವಳಿಗೆ ಒಬ್ಬಳಿಗೆ ತೊಂದರೆ ಬರದ ಹಾಗೆ ದ ಪುರುಷ
ಹೌದು ಗುರುಜಿ ನಾ್ ಒಪ್ಕೊಂತೇನೆಿ ಗುರುಜಿ ಸಖವಾಗಿ ನೋಡ್ಕೋಬೇಕು ನೋ ಈಗ ಕಟ್ಟಿಗೆಳ ಕಟ್ಟಿಗೆ ಅಂದ ಇರ್ತಾರಲ್ ಗುರ್ಜಿ ತಾಳಿ ಮದುವೆ ಆಗಿರ್ತಾರಲ್ಲ ಅವ ಅವ ಸುಖವಾಗಿ ನೋಡ್ಕಲ್ದಂಗೆ ಇನ್ನೊಬ್ರು ಬೇರವ ಮನೆ ಹೆಣ್ಮಕ್ಳ ಸುಖವಾಗಿ ನೋಡ್ ಕನೋ ಕೊತ ಗುರುಜಿ ಈಗ ಅವ್ರನ್ನೇ ನಂಬಕೊಂಡ್ ಬಂದಿರ ಈ ಈ ಹೆಣ್ಮಗಳು ಪರಿಸ್ಥಿತಿ ಏನ್ ಗುರುಜಿ ನೋಡಿ ಈಗ ಅವ್ರು ಹೆಣ್ಮಕ್ಳೆಲ್ಲ ಮದುವೆಗ ಮಕ್ ಅವ್ರ ತಂದೆ ತಾಯಿ ಅವ್ರ ಮನೆ ಅವ್ರ ಊರು ಬಿಟ್ಟು ನಮ್ ಜೊತೆ ಬಂದಿರ್ತಾರ ಗುರುಜಿ ಹಾ ಹನ್ ಹೌದು ಗುರೂಜಿ ಇಂತ ಮಾನವರಿಗೆ ನಾವು ಬಹಳ ಕಠಿಣವಾದ ಶಿಕ್ಷೆ ಕೊಡಬೇಕು
ಕಠಿಣವಾಗಿ ಶಿಕ್ಷೆ ನಾವು ಕೊಡುವುದು ಕ್ಕಿಂತ ಆ ದೇವರೇ ತೋರಿಸಿ ಬಿಡುತ್ತಾನೆ ಎಲ್ಲ.
ಹೌದು ಗುರ್ಜೆ ಕರ್ಮ ಕರ್ಮ. ಟ್ಟ ಬುತ್ತಿಗೋರ್ಜಿ ನೀವ್ ಯಾರ್ ಕೈಯಲ್ಲಿ ತಪ್ಪಿಸಕೊಂಡ್ರು ದೇವ್ರ ಕೈಯ ಅಂದ್ರ ತಪ್ಪಿಸಕೋದ. ಆಗಲ್ ಗುರುಜಿ.
ಇವ್ರು ಶ್ರೀಮಂತರು ಇವರು ಬಡವರು ಇವ್ರು ಮಧ್ಯಮ ವರ್ಗದವರು. ಇವೆಲ್ಲವವನ್ನು ಕರ್ಮ ನೋಡುವುದಿಲ್ಲ ಕರ್ಮ ಯಾರನ್ನು. ಹೇಗೆ ಆಡಿಸಬೇಕು ಯಾವ ದಾರಿಗೆ ಕರೆದುಕೊಂಡು ಹೋಗ. ಎಲ್ಲಿ ನಿಲ್ಲಿಸಬೇಕು. ಅದೆಲ್ಲವನ್ನುೂ ಕರ್ಮ ನಿರ್ಧರಿಸುತ್ತದೆ ಅದನ್ನು.
ಹೌದು ಗುರುಜಿ ಅದು ನಿಚ್ಚೇನೆೇ.
ಹ್ಮ್ ನಾವು ಅನ್ಕೊಳ್ಳುವುದು ನಾವು ಶಾಪ ಹಾಕುವುದ್ರಲ್ಲಿ. ಲ್ಲಿ ಯಾವುದೇ ಆದಂತ ಅರ್ಥವಿಲ್ಲ.
ಹ್ಮ್ ಹೌದು ಗುರ್ಜಿ.
ಹ್ಮ್ ಮತ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ನಿಮ್ಮ ಅನಿಸಿಕೆ ಏನು.
ಆದ್ರೂ ಇವತ್ತಿನ ಕಾರ್ಯಕ್ರಮ ಎಲ್ಲಾ ಚೆನ್ನಾಗೇ ನಡತಿ ಗುರ್ಜಿ. ಆದ್ರೆ ಈ ನಾ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ನ ಬ. ಬರ್ಲಿಲ್ಲ ಗುರುಜಿ ಆ ಕಾರ್ಯಕ್ರಮಕ್ಕೆ ಅದು ನನಗ್ ಬೇಜಾರಾಯ್ತು ಗುರುಜಿ.
ಅವರಿಗೆ ಆ ಅಂದರೆ ಈ. ಅದು ಇಂಟ್ರೆಸ್ಟ್ ಅಂತಾರಲ್ಲ. ಆಸಕ್ತಿ ಅನ್ನೋದು ಅವ್ರಗ ಇದ್ದಿಲ್ಲ ಅನ್ಸತ್ತೆ.
ಇಲ್ಲ ಗೂರ್ಜಿ ಆಸಕ್ತಿ ಇಲ್ಲದ್ರೇನು ಇವೆಲ್ಲಾ ಒಳ್ಳೆ ಸಮಯಗಳಗರ್ಜಿ.
ನಾವವು ಗಮನಿಸ್ತಾ ಇದ್ವಿ ನಾವು ಗಮನಿಸತಾ ಇದ್ವಿ ಬಹಳಷ್ಟು ನಮ್ಮ. ಆ ಸೀನಿಯರ್ಸ್ ಬಂದಿದ್ದಿಲ್ಲ.
ಹೌದು ನಮ್ಮ ಹಿರಿಯರು ಬಂದಿದ್ದಿಲ್ಲ ಅಲ್ಲ ಗುರ್ಜಿ ನೀವು ನೋಡಿದ್ರ ಆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯರ ನಡುವೆ ಇರುವ ಸಂಬಂಧವನ್ನು ಎಷ್ಟು. ಅನ್ಯೂನ್ಯವಾಗಿದ್ದಾರೆ ಗುರುಜಿ.
ಹಾ ಅದನ್ನು ನಾವು ಅದನ್ನು ನಾವು ಅದನ್ನು ಪ್ರಶಂಸೆ ಮಾಡ್ಲೇ.
ಹೌದು ಗುರ್ಜಿ ಈಗ ನೋಡಿ ಗುರುಜಿ ನಮ್ಮ ನಮ್ಮ ಕ್ಲಾ ನಮ್ಮ ತರಗತಿಿಯ ವಿದ್ಯಾರ್ಥಿ. ಪ್ರತಿ ವಿದ್ಯಾರ್ಥಿನ ಹೇಗಿದ್ದಾರೆ ಅಂದ್ರೆ ಒಳ್ಳೆ ಹಾವು ಮುಗಿಸಿ ಇದ್ದಂಗಿದ್ರ ಗುರುಜಿ.
ಇಲ್ಲ ಇಲ್ಲ ಇಲ್ಲ ಇಲ್ಲಿ ಕೇಳಿ ಯೋಗೀಶ್ ಅವ್ರೇ ಇದು ಮೊದಲ ವರ್ಷ. ಮತ್ತು ನಾವು ಬೇರೆ ಬೇರೆ ಊರು ನಗರಗಳಿಂದ ಬಂದಿರುವುದರಿಂದ.
ಹ್ಮ್.
ನಾವು ಒಬರಿಗೊಬ್ಬರು ಹೇಗಿದ್ದೀವಿ ಯಾವ ತರ ಇರ್ತಾರೆ ಅನ್ನೋದು. ಅವರಿಗೆ ಸ್ವಲ್ಪ ಗಲಿಬಿಲಿ ಆಗ
ಹೌದು ಅಲ್ಲ ಗುರುಜಿ ಆದ್ರೂ ನಮನೆ. ನಮ್ನ ಯಾರ ಮಾತಾಡ್ಸ್ಬೇಕಲ್ಲ ಗ
ಮಾತಾಡ್ಸ್ತಾರೆ ನೀವು ಸ್ವಲ್ಪ.
ಅಲ್ಲ ಗುರುಜಿ ನೀವಂತೂ ನೋಡಕೆ ಸುಂದರವಾಗಿ ಒಳ್ಳೆ ಮಾಡ್ಸ ಆಪಲ್ ತರ ಇದ್ದಿರ ಗುರುಜಿ.
ಸುಂದರ ಸುಂದರತ್ವ ಮ ಮ್ಯಾಟ್ರ ಆಗಲ್ಲ. ಯೋಗೀಶ್ ಅವ್ರೆ ಇನ್ ಕೇಳಿ ಆಗಲ್ಲ ಆಗಲ್ಲ ಯ. ಇಥ ಆಗಲ್ಲ ಅವರು ಯಾರ್ ಜೊತೆ. ಮೆ ಮಾತಾಡಬೇಕು ಎಲ್ಲಿ ಮಾತಾಡ್ಬೇಕು ಅನ್ನೋ ಅವರು ಮೊದಲೇ ನಿರ್ಧರಿಸುತ್ತ. ತ್ತಾರೆ.
ಇಲ್ಲ ಗುರುಜಿ ನೋಡಿ ಗುರುಜಿ ನಿಮ್ಮಂತರ ಜೊತೆಗಾದ್ರೆ ಮಾತಾಡ್ತಾರ ಗುರುಜಿ. ನಮ್ಮಂತರ ಜೊತೆಗೆ ಹೆಚ್ಚಿ ಅಂತಾರೆ ಗುರುಜಿ.
ಇಲ್ಲ ಇಲ್ಲ ನೀವು ಇಲ್ಲ ಇಲ್ಲ ನೀವು ಮಾತ್ ನೀವು. ಅಂದುಕೊಳ್ಳುವುದರಲ್ಲಿ ತಪ್ಪ.
ಹ್ಮ್ ಇಲ್ಲ ಗುರುಜಿ ನಾವೇನು ಈಗಿನ. ಎಲ್ಲ ಗುರ್ಜಿ ಆ ಒಳ್ಳೆ ಮನಸ್ಸು ಒಳ್ಳೆ ಗುಣ ಒಳ್ಳೆ ನಡವಳಿಕೆ
ನಾವ ಇದ ನಾವ ಹೇಗಿದ್ದೀವ ಅಂತ ನಮಗ್ ತಿಳಿದಿದ್ರೆ ಸಾಕು ಬೇರೆಯವರಿಂದ ನಮ್ಮ ಬಗ್ಗೆ ಅಭಿಪ್ರಾಯ